ಹ್ಮ್ ಏನು ಮಾಡಡಾತರುವರುವ
ಏನ ಇಲ್ ನೋಡ್ಕೊಂಡ ಗೊತ್ತಿದ್ದ
ಹ್ಮ್
ನೀವನ್ ಮಾಡ ಸಂಜಕ್ಕೆ ಅಡಿಗೆ ಐತ್ ಮಾಡಿನಿ
ಹಾ
ಹ
ನಾ್ ನೋಡ್ಬೇಕಿನ ಇನ್ಮ ಗ್ಯಾಸ್ ಒಂದ ಕಾಲ ಆಗ್ಯದ
ಏ ನೋಡ್ಬೇಕ ಅಡುಗೆ ಆರಾಮ ಆದರ್ಲ
ಹ ನೀವು?
ಆಡಿದ
ಹ್ಮ್
ತಮ್ಮ
ತಮ್ಮನ ಆರಾಮದಾ
ಹ್ಮ್ ಎಲ್ಲಿ ಹೊರೆಗುಗನ ನು
ಇವತ್ತು ಜಲ್ದಿಿನ ಹೋಗಬೇಕ
ಹ್ಮ್ ಹ್ಮ್
ಹೊರ ಹಾಬೇಕು ಎಂಟವರಿಕ್ಷಲ್ಲತ
ಹಾ ಲಘುನೇ ಹೋಬಕ ಗತ
ಚಪಾತಿ ಮಾಡಿನಿ ಚಪಾತಿ ಪಲ್ಯ ಮತ್ತ ಅನ್ನ ಸಾರ ಮಾಡಿ ದಾ ಮಂಗಿಲ್ಲ
ಹ್ಮ್
ಇಲ್ಲ
ಹ
ನಿಮ್ಮದ ಅಡಿಗಿ?
ನಾಾವವು ಮಾಡ್ಬೇಕು
ಹ್ಮ್
ಮಾಸ ನಾವು ನೀವ ಏನ್ ಮಾಡತ್ತೀರ ಕಿ?
ಇನಲ್ಲ ನಾದ್ರಿ ಹೋಗಿರಿಲ್ಲ ನೀವು ಒಂದ್ರ ದಿಂದದ ಹೋಗಿ ಮುಟ್ಟಿದ್ರೆ ಎರಡ್ ದಿನ ಆಯ್ತಾ ಹೋಗಿ ಬರಕ್?
ಇಲ್ಲ ಒಂದರಿಂದಾಕ ಹೋಗ್ ಬಂದೇವಿ
ಹೆಂಗ ಹೋಗಿದ್ರಿ ಯಾರ ನೋಡವ
ನಾವು ಕ್ರೋಜರ್ ಮಾಡ್ಕೊಂಡು ಹೋಗಿದ್ದೇವ
ಹ್ಮ್
ಹಜೆಯಾರ್ ಮಾಡ್ಕೊಂಡು ಹೋಗಿದ್ದೇವೆ
ಹ್ಮ್
ಇದಕ್ಕ ಬಿಟ್ಟೇವಲ್ಲಿ
ಹ್ಮ್
ಜಲ್ದಿ ನ ಆಲಯ ಏಳ ಅಂಟ ನೋಟ್ಲ ಇದ್ದೇ ಅನ್ ಎಲ್ದಿನ ಇದ್ದೇನೆ ಅಷ್ಟತ್ ಮಾಡ್ದ ಅಲ್ಲಿ ಹೋಗಿತ್ತಳಗ
ಹ್ಮ್
ಮಾಡಿ ಹೋಗಿ ಬಂದೇವಾ ನೋಡಿ ಹಂಗ ಎರುದು‌. ರುದು ಬಾಳದವುುವ ಪ್ಯಾಟ ನಿಗ್ಗೋಳ
ಹ್ಮ್ ಹ್ಮ್ ಮತ್ತೆ ಹೆಯಾಂಗಗೆೇರಿದ್ರಿ ಹ್ಮ್
ಪ್ಯಾಟನಿಗೆ ತಾವ ಐ್ಯರುದ ಹಂಗ ಮತ್ತ ಹೋಗ್ ಬಂದು ಬಾಳ ಲೇಟ್ ಆಯ್ತರಿ ಹೋಗರ್ಬೇಕಂದ್ರೆ
ಹಿಂಗ್ ಪ್ಯಾಟರ್ನ್ ಸ್ಟ್ರೇಟ್ ಹಿಂಗ ಅದೇನ್ ಹಿಂಗ ಕ್ರಾಸ್ ಹ್ಯಾಂಗ್ ಐತೆಲ್ಲಿ
ಬೇಟು ಕದ ಹೊೊಳ್ಳಳು ಹೊಳಳ ಬಾಳ ಬಳದುತ ಮ್ಯಾಗ ಇರ್ಬೇಕಾದ್ರ ಎಾರ ತಾಸ ಹ್ಮ್ ಎಾರ ತಾಸ ಹಗೆನು
ಹ್ಮ ಹಾ
ಬೇಸ ದೂರ ಐತದ ಎಷ್ಟ ಆರ್ನೂರ ಮ್ಯಾಗ ಪ್ಯಾಟೂನ್ಗೆ ಅದಾವ
ಹಾ
ಗೆ ಓದ ದ ಮತ್ತ ಬಂದೆ ಒಂದೆ ಹನ್ನೆ ಅಡ್ಕತ್ ಹೊಳಿ ಬಂದಿರಬೇಕ
ಹ್ಮ್ ಹ್ಮ್ ಹ್ಮ್ ಟಿಕೆಟ್ ಅದ ಐತಾನ ಅಲ್ಲಿ
ಏನ ಇಲ್ಲ ಅಲ್ಲಿ
ಹ್ಮ್ ಮತ್ತೆ ಯಾವ ಪ್ಲೇಸ್ ನೋಡಿಲ್ಲೇನ
ಬಂದಿವಾರು ಮತ್ತೆ ಕೊಪ್ಪಳ ಇಲ್ಲವಾ ಕೊಪ್ಪಳಾ ಮತ್ತ ಇ ಯಾದ ಐದಊರು ನೋಡಿ ಬಂದೇವ ಅವ ಒಂದಯ ಹ ಮತ ಇದು ಯಾವವ ನೋಡ್ದೇವ ಐದೂರು ನೋಡ ಬಂದೇವ ನೋಡ
ಹಾ ಹಾ ಹಾ ಹಾ ಮತ್ತೆ ಅಲೆ ಏನ ಸ್ಪೆಷಲ್ ಊಟ ಮಾಡಿರಏನು
ಕೊಪ್ಪಳದಾಗ ಹೋಗಿ ಊಟ ಮಾಡಿವ ಕೊಪ್ಪಳದಾಗ ಎಟ್ ಚಂದ ಅ ನೀವು ಊಟದ್ದ್ರ
ಅದೇ ಗವಿ ಸಿದ್ದೇಶ್ವರ್ ಮಠದಾಗೇನಂದೆ
ಹ್ಮ್ ಮಧ್ಯಾಹ್ನ ಊಟದ್ ಟೈಮಕ ಅಲ್ಲೇ ಇದ್ದೇವಾ
ಹಾ
ಅಲ್ಲಿಹೋಗಿ ಊಟ ಅದ್ ಮಾಡ್ದೇವಿ
ಹ್ಮ್
ಅಲ್ಲೆಲ್ಲ ನೋಡಿ ಅಂದ ಓಹ್ ಆಲಮಟ್ಟಿಗ ಗಾರ್ಡನ ನೋಡಿದ್ವಿ
ಹ್ಮ್
ಕೇಳ್ದೆ ನಮಕ್ಕನ ಅಂದು ಎಲ್ಲಾ ಕಡೆ ನೋಡಿ ರಾತ್ರಿ ಹತ್ತ ಆಗಿರ್ಬೇಕ್ ನಾವ ಬರ್ಬೇಕಂದ್ರ
ಹ್ಮ್ ಹ್ಮ್ ಸ್ವಂತಗಾಡಿ ಅಂದ್ರೆ ಆಟೋತನ ಆಗೇತಿ
ಹ್ಮ್ ಏ ಅಕ್ಕ ಹ್ಮು ಎಂತಾದ ತೊಗೊಂಡಿ ಗ್ಯಾನಮ್ಮಕ್ಕನ ಕೇಳಂದ ಹೇಳೀನಿ ನಿನಗ ಈಗ
ಕುಬಸಾ ಮಾಡಾಕ ಒಂಟಿದ್ದೇವಾ ಅದಕ್ ಜಂಪರ್ ಪೀಸ ಅನ್ನತರ ಕೇಳ್ರಿ ಒಬ್ರಕೋಬ್ರು
ಹ್ಮ್
ಅದಕ್ಕ ಮತ್ತ ಏನ್ ಮಾಡತ್ತೀರಿ
ಮತ್ತೇನೆ ಇಲ್ ನೋಡ ಸುಮ್ಮ ಕುಂತ್ತಿದೆ ಅದಕ್ಕೆ ಎಲ್ಲಾರ ಟ್ರಿಪ್ಪಿಗೆ ಹೋಗ ಪ್ಲನ್ ಮಾಡಕತಿದ ಅದಕ ಕೇಳ್ದೇನ ನಾನು ಅಂಜನಾದ್ರಿ ನೋಡಿಲ್ಲ ಒಂದನ್ ನೋಡ್ ಬರ್ಬೇಕು ಒಂದ್ಸರಿ ಹೋಗ್ ಬರ್ಬೇಕರನೆ ಅಂದ್ರ ಮೆಟ್ಲ ಅದ ಚಂದಾಗಿ ಇರ್ತದಐತಿ ಆಂಜನೇಯನ ದರ್ಶನ ಮಾಡದಂಗ ಇತ ಚಲೋ ಇರ್ತದ ಅಲ್ಲಿ ಜಾಸ್ತಿ ಇರ್ಬೇಕ್ ಮಂಗೆಗಳೆಲ್ಲ ಮ್ಯಾಗ
ಹ್ಮ್ ಬಳದ ಮಂಗೆಗೂಳೂ
ಹ್ಮ್
ಹಿಂಗ ಹಿಂಗ್ ಬರಗ ಹೋಗಗ ಮ್ಯಾಗ ಯಾರಿಗ ಒಬ್ರಿ ದಾನಮಕ್ಕಗ ಇರ್ಬಕ್ ಮ್ಯಾಗ ಬಂತ ಕೂತ್ ಬಾಳ ಅದಾವ ಅಲ್ಲಿ
ಮತ್ ಬಾದಾಮಿ ಬನಶಂಕರಗ ಅದಾವ ಬರಿ ಸಣ್ಣ ಸಣ್ಣವ ಮರಿ ಅದವ ಅಲ ಅಲ್ಲಿ
ಹ್ಮ್ ಎಲ್ಲಾ ಇರ್ತವ ದೊಡ್ಡವು ಸಣ್ಣವು
ನನ ಅವೇ ನೋಡ್ದಂಗ ಐತಿ
ಹ್ಮ್ ಎಲ್ಲಾ ಇರುತ್ತ ಡ್ಡ ದೊಡ್ಡ ದೊಡ್ಡ ಮಹಗೆ ನೀಲ್ತ ಸಾನ ನೀಲ್ತ ಒಂದು ಬರೋ ಹ ಮತ್ತಏನ್ ಮಾಡ ಸರಿ
ಮತ್ತೇನ್ಲ್ವಾ ನೀವ ಹೇಳ್ಬೇಕು
ನೀ ಊರಿಗ ಯಾವ ಬರೋರ
ನಾವವು ದೀಪಾವಳಿಗ್ ಬರ್ತೇವ ನಾವ ದೀಪಾವಳಿ ಹಬ್ಬಕ್ ಬರ್ತೇವಿ ಹಬ್ಬ ಜೋರ್ ಇರ್ತದಲ ನಿಮ್ ಕಡೆ
ಹ್ಮ್ ದೀಪಾವಳಿಗೆ ಪಂಚಮಿ ಬರನೋತ ನಾನು
ಪಂಚಮಿ ಗ ಬರೋ ಬರ ಪಂಚಮಿ ಯಾವಾಗ ಐತಿ
ಮಂದನ್ ತಿಂಗಳ ನಾಳೆ ಮಾಸ ಮುಂದಿನ ಮಾಸ ಅದೇ
ಅಂದ್ರೆ ತಾರೀಖ ಎಷ್ಟು ಯಾವಾಗೈತಿ
ತಾರೀಕ ಮುಂದಿನ ತಿಂಗಳಾಯತಿ ನಾ ಇನ್ನ ನೋಡ್ಲಿಕ್ಕೆ ಅಲ್ಲಿದು ಕ್ಯಾರಿ ಬ್ಯಾಗ ತಗೋಂದೆ ಹ್ಮ ಹಾ ನೀ ಎಗ ಹಾಕುವ ಹಾತಿದ್ದ
ಸರಿ ಸರಿ
ಕೆಳಗಂಡೆ
ಬರ ನೋಡ್ತನಿ ನೆಕ್ಸ್ಟ ಮಂತ್ ಎಕ್ಸಾಮ್ ಒಂದ್ ಅದ ಬರ್ಬೇಕ ಆತದ ಬಂದ್ರ ಪಂಚಮಿಗ್ ಬರ್ತೀನಿ
ಹ್ಮ
ಇಲ್ಲಾಂದ್ರ ಮುಂದ್ ಗಣಪತಿ ಹಬ್ಬಕ್ರ ಗಣಪತಿ ಗಣೇಶ್ ಚತುರ್ಥಿಗೆ
ಹಾ
ಕೂರ್ತ ಅವಾಗ ಅವಾಗಾರ ಬರ್ತೇನ್
ಹ್ಮ್ ಹ್ಮ್ ಹ ಹಾ ಬರ್ತೇವಲ್ಲ ನಾವು
ಹ್ಮ್
ಕರಕ್ಕ ಬರಕತ್ರಿ
ಕರಕ ಬರ ಮಾನೋ
ಹ್ಞೂ ಹೊತ್ತೆ
ನೀವ್ ಕರ್ಯಕ್ ಬಂದ್ರಿ ನಮ್ಗ್ಡಗಗ್ಯ
ಬರ್ತೀವಲ್ಲ ನಾವು
ಬರ ಬರ್ ಹೆಂಗಾರ
ಕರಕ್ ಬರ್ತೀವಲ್ಲ ಈಗಪ
ಹ್ಮ್
ಕೆ ಬರ್ತೀನಿ ಅಂದ್ರ ಬರ್ತೇವಿ ಕರ್ಯಾಕ್
ಹಾ
ಹಂಗ ಬರಂಗಿಲ್ಲ ಅಂದ್ರ ಅಲ್ಲಿ ಸನ ಆರವ ನಿಮ್ ಊರಿಗ್ ಬಂದು್ ಒಾಳ ಬರ್ಬೇಕಂದ್ರ ನಾವ್ವಊ
ದೂರ ಐತವಾ ನಮ್ಮ ಊರ
ಮತ್ತ ನೀವ ಕರೆಯಕ್ ಬರ್ತೇವಂತಂದ್ ಅಂದ್ರೆ
ಹ್ಮ್ ಆಯತ್ತ್ ಸರಿ ಬರತ್ರ ನಾವು ಬರ್ತೇವಿ ನೀವು ನವರಾತ್ರಿ
ಮಹತ್ತ್ವಮ
ಮತ್ತೇನಲ್ವಾ ಸುಮ್ಮ ಸುಖ ಹೊಂಟೀವ ಹೋಬೇಕೇಕಿಂದ ಮೇರೆ
ಹ್ಮ್ ಹ್ಮ್ ಹ್ಮ ಮಣಗಾಯ
ಮರ ಈ ಯಗಡೆ ಬರ್ಲೈತಿ ಈ ಕಡೆ ಮ್ಯಾಗತಿ
ಹ್ಮ್ ಹ್ಮ್ ಹ್ಮ್
ಹ ನಿ ಅ ನಿಮ್ ಕಡೆ
ನಮ್ ಕಡೆ ಇವತ್ತು ಈಗೊಂದ ಜರ ಕಮ್ಮ್ ಆಗೈತಿ ಎರಡ್ ಮೂರ್ ದಿನ ಆಯ್ತು ಸ್ವಲ್ಪ ಕಮ್ಮ್ ಆಗೈತಿ ಮೊದಲ್ ಬಾಳ್ ಬಂದು ಮಳಿ ದನ್ನ ಜೋರ ಮುಂಜಾನೆ ಬರುದೇ ಸಂಜೆಕ್ನು ಬರುದ ಹಿಂಗೆ ಮಾಡಕತ್ ಬಿಟ್ಟಿತ್ತು ಈ ಗೊಂಜರಾ ಬೆಟ್ಟ ಎಟ ಆಗೈತಿ ಇವತ್ತ ಒಂದ ರ ಕಮ್ ಆಗೈತಿ ತಂಪ್ ಹವ ಬಿಟ್ಟೈತ್ ಅಟ್ಟೆ ಎಲ್ಲ ರಾಡ್ ರಾಡ್ ರಾಡ್ ಆಗಬಿಟ್ಟೈತಿ ಈಗ ಚಲೋ ಆಗ್ಯದ್ ಎಲ್ಲ ಒಣಗ್ಲಾತದ ಈಗ ಈಗೆಲ್ಲ ನಿಮ್ ಕಡೆ ಕಳ ಶಿವ ಮಾಡಿ.
ನ್ ಕಡೆ ನ ಇವತ್ತೇ ಒಂದಿು ಬೇೇಶ ಆಗೇತಿವ ದಿನ ಮಳಿನೇ ಆಗಲಗೇತಿ ಬಿತ್ತು ನಾವ ವತ್ತಲ ಅರ ಬಾಳ ಮಾಡಿ ಆಗೋಲಗೆ ತತೆ ಮಂಗ್ಳೂ ಕುತಡಲ್ಲ ಮಂಗ್ಳೂ ಮ ಮಗದಲ್ಲಿ ಹ್ಮ್ ಏನು ಮಾಡತಿಲ್ಲ ನೋಡ್ ಕೂತಾಸು
ಹ್ಮ್ ಆ ಸರಿ ಹಸ್ತೇನೆಿ ಎಂತಡ ಬಾಯ್
ಹಾ್ಯ್ತಾ